ಅಂದ್ರೆ ಇದು ನಾನ್ ಮಾಡ್ಕೊಂಡಿರ್ಬ ಕ ನೀನು ಇದು ಈ ವ್ಯಾಪ ಆ ಮಾಡಕೊಂಡ್ರೆ ಬರ್ತತ್ತ ನೀನ್ ಮಾಡಿದ್ರ ನಡಿತತ್ ನನಗೆ ನೀನು ವ್ಯಾನ್ ವ್ಯಾಪ್ ಮಾಡ್ಕೊಂಡಿಲ್ಲಪ್ಪ ನಾನ ನಾನ ಏನು ನಾನೇ ಮಾಡ್ಕೊಂಡಿಲ್ಲ ಅದೇಪ್ಪು ಅಲ್ಲ ಡೌನ್ಲೋಡ್ ಮಾಡ ಹಲ್ಲ ಡೌನ್ಲೋಡ್ ಇರ್ತ ಅದ ಆನ್ ಬಟ್ ಕಾಲ್ ಮಾಡ್ರಿದಿ ನನಗ್ ಗೊತ್ತಿರಕ್ಲ್ ಅ್ರ
ಡಾಟಾನ ಡ
ಹಂಡಿದ್ದ ತ ಹ ಎಂಗ ಕಲ್ ಮಾಡಾರ್ತರ ಅಂಗ ಬಂದಂಗ ಹಂಗಿದ ಇದ್ರೆ ನೋಡ್ಕಾದ್ರೂ ನಾಕ್ ಸಾವಿರ ಹಂಗಿದ್ರೆ ನೋಡ್ಕ ಮಗನ್ ಯಾವ್ದನ್
ನಾವ ಅಂತೂ ಯಾರ್ ತರಮಂಗಿಲ್ಲ ಫೋರ್ ಜಿ
ಹ್ಮ
ಅಣ್ಣ ಕೂಡ ಹಾಕಿಲ್ಲ ಅಂತು ತೋರ್ಸಿದ್ದೆ ಹಾಕಿಲ್ಲ ಇಂಥದ್ದು ಕೂಡ ಬಂದತ್ ನೋಡಣ ನಾ ಇದ
ಒರ್ಸಿ ಬಿ ಏನ್ ಮಾಡ್ತಾನಿ ಈಗ ಹತ್ತಂದು ಏನೇನ ಬಟ್ಟೆಗಳು ಇದಕ್ಕ ಫೋನ್ ಪೇಗೆ ಅದಕ್ಕ ಅದು ತಗೋಬತು ಗೂಗಲ್ ಪೇ ಒಂದೇ ತಾಣಕತ್ತತ್ತು ಅದು ಫೋನ್ ಪೇ ಇದು ಮಾಡ್ತವಲ್ಲ ಅದು ಇಲ್ಲ ಇಲ್ಲ ಇದು ನಿಂಗೆ ಸ್ಕ್ರ್ ಸ್ಕ್ರೀನ್ ಶಾಟ್ ಆಂಡ್ ಮಾಡ್ತವಲ್ಲಾ ಅದು ಇದ ಆದಂಗ ಆಗ್ಬೇಕೇು ಹಂತ ಎಲ್ಲ ವರ್ಕ್ ಇಲ್ಲ ಅದು ಈಗೆಲ್ಲ ಡಿಮತತದು ಅವವಾಗಿನ ಫೋರ್ ಜಿ ಬಿ ಹಿಂಗ ನಡಬಂತು
ಹೌದು ಹ್ಮ್
ಇನ್ನ ಇನ್ನ ಜಾಸ್ತಿ ಆಗತ್ ಹೊರ್ತು ಜಾಸ್ತಿ ಇನ್ನ ಮಾಡ್ತಾರ ಹೊರ್ತು ಕಮ್ಮಿ ಆಗತಲ್ಲ ಇನ್ನ ನ್ನ ಇಲ ಸೇಲ್ ಮಾಡಿಲ್ಲ ಯಾವ ಹ
ನೀವ
ಎಷ್ಟ ಅದ ರೇಟ್ ಮೂವ ೌ ಚ ಅವರ
ಮತ್ತು ನಲವತ್ತಜಲ್ಲಿ ಇತ್ತೊಂಬತ್ತ
ಬ ಆ ಹ್ಮ ಬರ್ತ್ಮ ಆಯ್ತಾ ಸುಮ್ಮನೆ ಹೊಸತ್ತ ಅಂಬ್ರಗತ್ತ
ನಾ ಹೇಳಿ ತಗಿಂದ ಮ ಹಂದ ಮುಂದೆ ನೋಡಿದ್ದ
ಅತ್ತ ಟಟ್ಟ ಸ್ಯಾಮ್ಸಾಂಗ್ ಅನ ತಾಂಬುಡ ಅಂತ ಹೇಳಿದೆ
ಹ್ ಮುಡಿಂತ ಅದು ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಬರ್ಕ್ ಅಂತ ಹೇಳಿದೆ
ನೋಡತನಂತ ಹೊತ್ತೇ ನ
ಬೇಡ ಎಮ್ ಐ ಕಂಪ್ನಿ ಸಾಕ ಅಂತೇಳಿ ನಾನ್ ಯೂಸ್ ಮಾಡೇನ್ ಈಗ ಎರಡ್ ಸಲ ಆತ ಇ ಹ್ಮ ವಿವ ವಿವೋ ಬೇಕಂತಾರ ಅದು ಬೇಸತ ವಿವೋ ಪೋ ಚಲೋ ಅಲ್ಲ ಹಾ ನೀತಾ ನಮ್ಮೊನ್ನೇ ನ ಮತ್ತಿ ತಗೊಂಡಾಳ ಐವತ್ ಸಾವಿರ ಕೊಟ್ಟ ತಗೊಂಡ ಹಕ್ಕು ಅದ ಎ ಸಕಂದ ತ ಹ್ಮ್ ಇಪ್ಪತ್ ಸಾವಿರದ ಹ್ಮ್ ಹ ಆಕಿ ತಾಂಡಗ ಚೆನ್ನಾಗ ಐತಿ ಕ್ಯಾಮ್ರಾ ಸಖತ್ ಐತಿ ಬಾರಿ ಕ್ಲಿಯರ್ ಐತಿ.
ಐವತ್ತು ಸಾವರ ರೂಪಾಯಾನ ಕತ.
ಹಂಗೆ ಕ್ಯಾಶ್ ಕೊಟ್ಟು ತಗೊಂಡಾರ ನೋಡು ಐವತ್ತು. ಅವ್ರೇನಪ್ಪಾ ಎರಡ್ ಲಕ್ಷ ರೂಪ ಪಗಾರ ಐತಿ ನಡಸತಿವತ್ತು ಸಾರ ಹೋದ್ರಿ ನ ತಿಂಗಳಿಗಾ ಹ ನಿನ್ ನಾನು ಅದೇ ಅಂದೆ ಸುಂದಿ ಯರಳ್ ಲಕ್ಷ ಪಗಾರ ಇಟ್ಕೊಂಡು ಐಫೋನ್ ಇಟ್ಕೊಂಡ್ಬ ಬಿಡದ್ನೆ ನಾನು ಒಂದ ಲಕ್ಷ ಲಕ್ಷ ರೂಪಾಯಿ ಅಂತಾಳ ನೋಡ ನೀ ಎರಡ್ ಲಕ್ಷ ದುಡಕಿಗೆ ಕಮ್ಮಿ ತಗೋಬೇಕ ಆಸೆ ಐತಿ ನಾವ್ ನಾಗ ಬರ ಲ್ಲ ಸರ್ ಬಿಡರ್ಕ್ಕ. ಐಫೋನ್ ಚಂದ ಅಲ್ಲ ಅದಕಾದ್ರೆ ಇರಲ್ಲ. ಅಂದ್ರೆ ಅದು ಫೋಟೋಕ್ಕೆಷ್ಟೇ ಸೀಮಿತ ಅಂತಿಯಲ್ಲ ಐಫೋನ್. ಹ್ಮ ಹ್ಮ್ ಹ ಇ ಎಲ್ಲಾ ಲೋಕಲ್ ಆದ್ರೂ ನಡಿತತಿ. ಅವ ಐಫೋನ್ಗೆಲ್ಲಾ ಸಿಸ್ಟಮೆಟಿಕ್ ಕೊಟ್ಟಬ ಹ್ಮ್ ಸಿಕ್ಸ್ಕ್ಸ್ರ ಮುಟ್ಟಂಗಿಲ್ಲ. ಫೋಟೋ ಚೆನ್ನಾಗ ಬರ್ತಲ್ಲ ಫೋಟೋ. ಬರ್ತಮಾನ ರಾಜೆ ನೋಡ್ಬೇಕ ಯ್ತ್ವತ್ ತಗೋಣ ಯೋಗ ಈಗ ಬಂದಿಲ್ಲ ನಮಗೆ. ನಮಗೇನ್ ಬೇಡ ನಮ್ಗೆ ಸಾಕ ಇಷ್ಟೇ ನಿಮ್ಮ ಅಣ್ಣ ತಗೋಬೇಕನ್ನ ತಗಲಿ ಅಂತ ನಾನ್ ಆತಾ ಇಪ್ಪತ್ ಸಾವಿರ ರೂಪಾಯಿ ನೋಡ್ತಾರೆ ನಾನ್ ನೋಡಿದ್ರ ಒಂದ್ ಲಕ್ಷ ರೂಪಾಯಿ ಬತ ತಮಕಲಾತ ಬಾರಿ ದುಡ್ಡಿಂದು ಕನಾಯು ಲೋಬಿ ನಾ ಇ ಜಗಳ ಮಾಡ ತಾಂಡ್ವಿನಿ ಐಫೋನ್. ಹದಿನಾಲ್ಕು ಸಾವಿರ ಇದು. ನನಗ್ ಸೆಕೆಂಡ್ ಹ್ಯಾಂಡ್ ಕೊಡ್ಸಕತ್ತತ್ನಾ ನಾನೇಗ್ ಸೆಕೆಂಡ್ ಹ್ಯಾಂಡ್ ತಾಂಬಕಲ್ಲ ಅಂತ ಅಂದೆ ನನ್ ಸಮ್ಸ್ ಸಾಂಗ್ ತಟ್ ನಂದೇ. ನಿಮ್ಮ ಅಣ್ಣನೇ ಮಾಡಿದ್ದಿದ್ದ ಚಂದ ಐತಿದು ಮತ್ತ ಯಾರ ಗುರು ಅಂತೇಳಿ. ಇದ ಇದ್ರಾಗ ಆನ್ಲೈನ್ ಗ ಆರ್ಡ್ರ ಮಾಡಿ ತಗೊಂಡಿದ್ದಿದ್. ಅಲ್ಲಿ ಅಂಗಡಿತಲ್ಲ ಅವ್ರು ಬಾಡಿಗೆ ಇದ್ದಾರಲ್ಲಾ ಎಪ್ಪ ಹೇಳತಿದ್ದ. ಹ ಬಿಟ್ಟಾಕ್ ಅಂದ್ರೆ ಬಿರ್ಥಡೇ ಅಂತ ನೀವಾ. ಸಮಸಂಗ್ ಅ ನೀನು ಇಟತಕ್ಕನ ಹತ್ಯಂಡ ನೀನ್ ಜಾಬ್ ಮಾಡಮುಂದ ತಗೋಂತೇಳು.
ಹಾ ಇಲ್ಲ ಎರಡ ವರ್ಷ ಆಯ್ತು ತೊಗೊಂಡ.
ಎರಡು ವರ್ಷ ಆಯ್ತಾ ಅಂದ್ರ ಇನ್ನ ಯೂಸ್ ಮಾಡು ಇನ್ನೊಂದ ಐದ್ ಆರು ವರ್ಷ ಬೇಕು
ಓ ನಂತಾಕ ಫೋನ್ ಬೀಳಂಗಿಲ್ಲ ಬೇಸ
ಹ ನಾನೇ ಒಬ್ಬಳಾಕಲ್ಲ ಬಿಡು ನನ್ ಅಂದ್ರೆ ಅಜಾನಯನೇ ಬಿಟ್ರೆ ಹಿಡ್ಕೊಂಡಂಡ್ ಬೀಳ್ಸಾಕಿದ್ರೆ ಬಿದ್ದಾಳದ ಜಾಸ್ತಿ ಯೂಸ್ ಮಾಡಕಲ್ಲಾನು ಯಾರನ್ ಕಾಲ್ ಮಾಡಿದ್ರೆ ಎತ್ತತೀನಿ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ್ತನಿ ಅಷ್ಟ ಇದು ಫೋನ್ ತಗಳದು ದೊಡ್ಡ ದೊಡ್ಡಾಗದಲ್ಲ ಕರೆನ್ಸಿ ಹಾಕ್ಸದ ದೊಡ್ಡಾಗದ ನಿಮ್ಮಣ್ಣ ಹೊಡ್ಕಂತಾನ ಕರೆನ್ಸಿಗೆ ಏನ್ ಮಾಡದು ಆ ಮೂರು ತಿಂಗಳುದ್ದ ಆಕ್ಸೆನ್ ಮನ್ನೆ
ಹ ಅದೇ ಬೇಸರ ಅದ್ರಗ
ಅದಕ್ಕೆ ಇದ್ರೆ ನಿಮ್ಮ ಹಾ ಹ ಹಂಗ ಹಂಗ ಮಾಡ್ಕನದ ಬೆಸ್ಟ್ ಮತ್ತ ಇದೆ ಅದಕ್ಕೇ ನೋಡು ಬಡ್ದ್ಯಾಡದ್ದು ಅದುಹ್ಮು ಇಲ್ಲಿ ಬಂದಾಗಿಂದ
ಸಂಪ್ರದಾಯನ
ಕರೆನ್ಸಿ ಆದ್ ನಿಮ್ಮಜ್ಜ ಹಾಕ್ಸಿತಿದ್ನಾನ ಈಗ ಕರೆನ್ಸಿ ಹ ಷೆ ಇಲ್ಲ ಅವರು ಹಂಗೆ ಇಟಗೊಂಡ ಹ್ಮ್ ಹಂಗಾದ್ರೆ ಸ್ವಲ್ಪ ಗೊತ್ತಾತ್ ನಿಮಗ್ ಯಾ ಳ ನಮ್ಗ್ ಗೊತ್ತಾಗಕ್ಕಲ್ಲ ಈಗ ನಿಮ್ಗ್ ಏನಾನ ಬಿಟ್ರೆ ಗೊತ್ತಾತದೆ ಬಂದ್ಯಾಪಾ ಬಂದೆ ಅದನೆದಕ ತಂದೆಪ್ಪಾ ಜಗಳ ಅಚ್ಚಕ್ಕಿಗ ಹಾಜಿರು ಕನ್ ತಾಜಿ ಹಾ ಕ ಹಕ ಲೇಕ ಆಯ ಕಬ ಹಾ ಮಾರಲ್ಲಿ ಈತ ನಮ್ಮ್ ಅಜಾನ್ ಬಂದ್ ಬಿಡೋದಿಲ್ಲ ಅದನ್ನ ಇಟ್ ಬಂದ್ಬಿಡ್ ಹೋಗ ನಾನ ಕರ್ಕೊ ಹೋಗ ದಾದ್ರಿ ನಿಮ ದಾದ್ರಿ ಅಂತ ಕರ್ಕೊ ಬದವಿ ಹ ಹಾ ಕರ್ಕ ಬೈಕಿಗೆ ನನಗ ಕಕ್ಕ ಮಾಡನೆ ಭಾಷೆ ಎಂಗಐತಿ ಅತಂದು ಹ ಕರ್ಕ ಬರಲಂದ ತಕ್ಕ ಬರಲ ಎಡ್ಲೆತ ಇ್ದ ನು ಸ್ವಲ್ಪ್ ಇನ್ನ ವಳುವಳುವಲ್ಲತ್ ಹ್ಮ್ ಈಗೀಗ ಈಗೀಗ ಸ್ವಲ್ಪ ಸ್ವಲ್ಪ ಇದು ಮಾಡಕತ್ತ ನದು ದಪ್ಪ ಇದ್ದಂಗ ಐತ್ ನಾಲಿಗೆ ಅವ್ನಿಗೆ ಅ ದಸ ದಸ
ಸಾಕಪ್ಪ
ಬೇಷಧರರ ಅಂದ್ರೆ ಹಯಿಟ್ ಆತರ ಇಲ್ಲ ಅನ್ಸುತ್ತ ಅಷ್ಟೆ ಹ ಈದನೇ ಆಬಕ್ ಇತ್ತು ಆಕೆ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಹೌದಿಲ್ಲ ಗಣ ಮಕ್ಳು ಇರ್ಬೇಕ ಸ್ವಲ್ಪ ಇತ ನಮ್ನೆ ಬಿ ಇನ್ನ ದಪ್ಪ ಆಾಕ ಗೋಲ ಪ್ರಾತ್ನೆ ಸಾತಾನೆ ಜತ್ತು ತಪ್ಪ ಆಗ್ತಾನಊ ಅದ್ರಾಗ ಒಂದು ಹುಡುಗುನ ಇಟ್ಕ ಎದ್ದು ಎದ್ದ್ದಲ್ಲಂತಲ್ಲೇ ಎಂತಲ್ಲೇ ಮಾಡಕತ್ತಾನ ಮಣ ಆದ್ರೆ ಅದ್ದ ಮ್ಯಾಗ್ ಹತ್ತಿ ಇಳಿದು ತಗೊತಾನ ಮಣ್ಣ ಅದ ನೋಡಪ್ಪ ರೊಕ್ಕತ ಮತ್ತ ಅವ್ರಗ ಒಂದ್ ನಾಕ್ ಸಾವಿರ ಎಲ್ ಕೊಡ್ಬೇಕಂತ ತಾನೇ ಮಾಡ್ತಾನ ಹ್ಮ್ ಹ್ಮ ಅಂದ್ರೆ ಅದ ಲೋಕಲ್ ಅಲ್ಲ ರತಲ್ಲ ನಡತೀ ತಿಂದ ಮೇ ಬಂದ ಕಾಸ್ಟ್ಲಿ ಸಪ ಕಮ್ಮಿ ರೇಟಿನ ನಡೀತಾವತ ಅಂದ್ರೆ ನಾವು ಆತ ಆತ ನಾಕು ಮಾರದಿರ್ಲಿ ನಾವ್ ಒಂದ್ ಮಾರಿದ್ರೆ ಸಾಕು ಹ ದುಡಿ ದುಡಿಲಿ ದುಡಿಬೇಕ ಮತ್ತೆ ದುಡಿಲಿಲ್ಲ ನಡಕಲ್ಲ ಓದನ ಓದ್ಲಿಲ್ಲ ಹ್ಮ್ ಇದನ್ನು ಮಾಡ್ಲಿಲ್ಲ ಅಂಗ ಹೆಂಗಪ್ಪ ಪ್ಪ ಹ್ಮ ಮದುವೆ ಇದೊಂದ್ ಅರ್ಜೆಂಟ್ ಐತೆ ಎರ್ಲ್ಲಿ ಸಿಗೋಲ್ವೆಣ್ಣು
ಇನ್ನ ಆಗಿಲ್ಲ
ಒಂದ್ ಆಯ್ತ್ ಅದು ಸೆಟ್ ಅದು ಎರಡ್ ವರ್ಷ ಹೇಳಾಕತ್ತರ್ಬತ್ತತ್ ಅಂತ ಹತ್ನೇ ಕ್ಲಾಸ್ ಅಂತ ಬಿಗೆ ಮತ್ತೆ ಈಗ ಕೇಸ ಆಗತ್ತ ಅದು ಮಾಡಿದ್ರೆ ಹೆಂಗ್ ಮಾಡಕ್ ಬರ್ತ ಹ್ಮ್ ಈತ ಬೇರೆ ದೋಸ್ರು ಮಾಡ್ಕಂತ ನನ್ ತಾನ್ಮಾಡ್ಕೊಂಡಂಗಪ್ಪಾ ಇನ್ನ ಎರಡು ವರ್ಷ ಬಿಡ್ಬೋದು ಇದನ್ನ ಟೈಮ್ ಐ್ತತದ ಏನ್ ದೊಡ್ಡ ವಯಸ್ಸಾಗಿಲಿ ಇನ್ನೇನು ಪತ್ತೈದು ವರ್ಷಕ್ ಮಾಡ್ಕನ್ ಮಾಡ್ಕಂತಾರೆ ಎಲ್ಲಾರ ಮದುವೆ ಎಲ್ಲಾ ಒಂದು ಈಗನ್ ಈ ಅವಾಗೆಲ್ಲಾ ಜಲ್ದಿ ಮಾಡ್ತಿದ್ರು ಬಿಡು ಈಗ ಮಾಡಕಲ್ಲ ಒಂದ್ ಇಪ್ಪತ್ತೆಂಟು ಮೂವತ್ತಕ್ಕೆಲ್ಲ ಮಾಡ್ಕೊಂಡಾರ ಜನ
ಆ್ತ
ಹ